ಈ
ಅಲೋ ಆರಾಮ ರೀ
ಆರಾಮ ಆರಾಮ ರ ನೀ ಆರಾಮ ರ
ಯಾರ ಯಾರ್ ಬೇಕಾಯ್ತು
ನಮಗೆ ಇಲ್ಲಿ ಒಂದು ಬಿ ಎಂ ಡಬ್ಲ್ಯೂ ಕಾರ್ ಶೋರೂಮ್ ಇದೆ ಅಲ್ಲ ಮೈಸೂರಲ್ಲಿ ಅವರು ಓನರ್ ಗೂಡ ಮಾತಾಡ ತ್ತು
ಇಲ್ ಯಾವವುದೋ ಬಿ ಎಮ್ ಡಬ್ಲ್ಯೂ ಕಾರ್ ಶೋರೂಮ್ ಇಲ್ಲ ರಾಮೇಶ್ ಸ್ಟಕ್ ಆಗ ಚೀರ ನೋಡ್ರಿ
ಹೌದಾ ನಿಮ್ದ ಯಾವರು
ನಮ್ಮ ಮಂಡ್ಯ ರೀ ಮಂಡ್ಯ ಮಂಡೆ
ಮಂಡ್ಯನ ಅವು ನಮ್ಮ ಅ ಅಂಬರೀಷ್ ಅವ್ರ ಊರಾ
ಹ್ಮ್ ಅಂಬರೀಷ್ ಮಂಡ್ಯ ಮಳಳ್ಳಿ ಗೊತ್ತಾ
ಹಾ ಗೊತ್ತಾಯ್ತು ಗೊತ್ತಾಯ್ತು
ಹ ಚಡಿ ದೋಸ್ತ್ರ ನಿ ಇಬ್ರು
ಅಲ್ಲ ಅಲ್ಲ ಅಲ್ಲ ನಮ್ ಕ್ಲಾಸ್ಮೇಟ್
ನಿಮ್ ಕ್ಲಾಸ್ಮೇಟಾ
ಹಾ ಒಳ್ಳೆ ಹುಡುಗ ಆದ್ರೆ ಹ್ಮ್ ಹುಡುಗ ಬಾಳ ಒಳ್ಳೆ ಊಟ ಮಾಡ್ತಿದ್ದೆ
ಊಟ ಇಲ್ಲ ಅವ್ರೇ ಮಾಡ್ತಿದಾರಂದೇವ
ಯಾರು
ಉ
ಅಂಬರೀಷ್ ಇಲ್ಲೇ ಹೋಗಿದ್ದಾನೆ ಅಲ್ಲಿಗೆ ಹೊರಗೆ
ಹೌದಾ ಹ್ಮ ಮಾಡ್ಬೇಕಪ್ಪಾ
ಹ್ಮ್
ಹ್ಮ
ಏನಿದೆ ಅಡ್ಗೆ
ಅಡಗೆ ನೋಡ್ಬೇಕ ಇನ್ನು
ಹ್ಮ್ ನಮ್ಮ ಹತ್ರ ಚಪಾತಿ ಗೋಬಿ ಇದೆ
ಹ್ಮ ಹ್ಮ ಹಾ ಚಪಾತಿ ಗೋಬಿನ ಏನ್ ಚಿಕನ್ ಮಟನ್
ಅ ಊಟಾನೇ ಓದ್ತಲ್ಲ ಆದ್ರೂ ಊಟ ಮಾಡ್ತಿದ್ದನ
ಹೌದಾ
ಹಾ
ಹ್ಮ ಏನು ಏನ್ ಮನೇಲ್ಲ ಇದಯಾ
ಮನೇಲೆಲ್ಲಾ ಪಿ ಜಿಿಯಲ್ಲ ಇದೇವರು ಇರೋದು ಅದ್ಕೈ ಊಟ ಓ್ತಿಲ್ಲ
ಹೌದಾ ನಿಂಗ ಅಸ್ಥಿ ಅಂತಸ್ತು ಏನಾದ್ೂ ಇದಯಾ
ನಮ್ಮ್ ಪಪ್ಪಾ ಒಬ್ರು ಬಿಸ್ನೆಸ್ ಮ್ಯಾನ್
ಹಾ
ಹ್ಮ್
ಅಲ್ಲ ಹೌದಾ ನಮ್ಗಂತ ಒ ಮನೆ ಬೇಕ ಇದೆ ಕೊಡಸ್ತಾರ
ಹ್ಮ ಎಲ್ಲಿಗೆೇ ಬೇಕು
ಹಾ
ಯಾವ ಊರಿಂದ ಬೇಕು
ಯಾವ ಊರ ಆದ್ೂಓ್ಕೆ ನಾ್ ಒಟ್ಟ ನಮ್ಮ ನಮ್ಗೊಂದ ಮನೇಲಿ ಬೇಕು ಬ ಮನೆ ಬೇಕು ಫ್ರೀದಾರ್ ಕೊ ಕೊಡಂಗಂತಂದ ನೋಡಿ ಫ್ರೀದಲ್ಲೇ ಕೊಡ್ರಿ ಮತ್ತೆ
ಹಂ ಹೆಂಗ್ ಕೊಡ್ತಾರೆ ಫ್ರೀಯಲ್ಲಿ
ಮತ್ತೆ ಹೆಂಗ ಕೇಳ್ತಯಲ್ಲ
ಮತ್ತೆ ನೀವು ಮನೆ ಬೇಕಂದ್ರೆ
ತೊಗೋಬೇಕಪ್ಪಾ ಕೊಡಸ್ತೀರಾ ಅಂತ ಕೊಡತಿ ಕೊಡಸ್ತೀರಾ ಅಂತ ಕೇಳ್ದಿದೆ ಅಂದ್ರ ಮತ್ತೆ ಅಮೌಂಟ್ ಕೊಟ್ಟೆ ದುಡ್ಡು ಕೊಟ್ಟೆ ತೊಗಬೇಕತಲ್ಲ
ಹ್ಮ್ ಹ್ಮ್ ಓಕೆ ಓಕೆ
ಹ್ಮ
ಹ್ಮ
ಮತ್ತ
ನೋಡೋಣಂತ ಕೇಳುದನಂತೆ
ಹಾ
ಯಾವ್ದಾದ್ರರು ಮನೆ ಇದ್ರೆ ಇರಕ್ಂತೆ
ಹಾ ಹಾ ಹಾ ಮತ್ತ ಏನಿಲ್ಲ ಇವಾಗ ಮೊರಂ್ ಹಬ್ಬ ಅಲ್ಲ
ಹ ಹೌದೌದಲ್ಲ
ನದಲ್ಲಬರಿಗೆ
ಎಲ್ಲ ಇ ಎಕ್ಸಾಮ್ ಅದೆ ಸ್ಟೂಡೆಂಟ್ಾನು
ಸ್ಟೊಡೆಟ್
ಹಾ
ಏನ್ ಓದ್ತಾ ಇದ್ಯಾ
ನಾನು ಇಂಜಿನಿಯರಿಂಗ್ ಸಿ ಎಸ್ ಸ್ಟೂಡೆಂಟ್
ಸಿ ಎಸ್ ಇಂಜಿನಿಯರಿಂಗಾ
ಹಾ ಹೌದು ನೀವು
ನಾವು ಹೊಲ ಮನೆಿ ಕೆಲ್ಸ ಮಾಡೋರು
ನೀವ ಅ ಅಸ್ಲಿ ಹೀರೋ ನೀವೇ
ಹ ಅನ್ನಾಜ್ ಕಡೆ ಸಲೋಸ ನಾವು
ಎಲ್ಲನ್ನೋ ಜಕ್ಕಟ್ ಪಲ್ಲೋಸ್ ಮನೆ ದುಡಿಮೆ ತಂದು ಹಾಕ್ತಿರಲ್ಲ ನೀವೇ ರಿಯಲ್ ಪರ್ಸನ್ಸ್
ಹೌದಾ ಹ್ಮ್ ಹ್ಮ್ ಹ್ಮ್.
ಹ ಮತ್ತೆ ಹೊಲ ಹೊಲ ಅವಲ್ಲ ಇದೆ.
ಐತೆ ಗದ್ದೆ ಐತೆ.
ಹೌದಾ ಎಷ್ಟ ಎಕರೆ ಇರೋದು.
ಒಂದ ಎಂಬತ್ತು ಎಕರೆ ಐತೆ.
ಒಂದ್ಂಬತ ಎಕರೆನಾ.
ಹಾ ಗದ್ದೆ ಮಾಡ್ತೀವಿ ತೋಟ ಮಾಡ್ತೀವಿ.
. ಏ ಮಸ್ತ್ ಅಲ್ವಾ ಆರಾಮ್ ಜೀವ್ನ ಅಲ್ಲ.
ಹೌದೌದು ನಮ್ದೇ ಜೀವನ ಆರಾಮ್. ಹ . ನಿಮ್ದ ನೆಪ ಹ್ಮ್ . ನಮ್ ಪಪ್ಪಾರು ಹೊಲ್ದ ಮನೇಲಿ ಕೆಲ್ಸ ಮಾಡ್ತಾರೆ. ಹಾ.
ನಿಮ ಬರ್ಡೇ ಯಾವಾಗ.
ನಮ್ ಬರ್ಡೇ ನಮ್ ಬರ್ಡೇ ಸೆಪ್ಟೆಂಬರ್.
ಸೆಪ್ಟೆಂಬರಾ.
ಪಾರ್ಟಿ.
ಬರ್ಡೇ ಗೆ ಬರ್ತನಂತೆ ಸೆಲೆಬ್ರೇಟ್ ಮಾಡಣ ಅಂತೆ.
ಹೌದಾ.
ಜೋರಾಗಿ ಮಾಡೋ ಪೂರಾ ಊರಲ್ಲಿ ಕೇಳ್ಬೇಕು ಸೌಂಡ್.
ಹೌದ ಹೌದೌದೌದೌದು ಮಾಡಕೈತ್ರಿ ನಿಮ್ಮ ಬರ್ತ್ಡೇ ಯಾವಾಗ ಮತ್ತೆ.
ನವೆಂಬರ್.
ವಾಟ್ ಈಸ್ ಬರ್ತ್ಡೇ.
ಮ ಬರ್ತ್ಡೇ ಇನ್ ನವೆಂಬರ್.
ವಾಟ್ ಈಸ್ ಬರ್ತ್ಡೇ.
ಕನ್ನಡ ಮಾತಾಡಲೋ ಇಂಗ್ಲಿಷ್ ಬೇಡ.
ಬರ್ತ್ಡೇ ಅಂದ್ರೆ ಏನಪ್ಪಾ.
ಅಲ್ಲಪ್ಪಾ ಕನ್ನಡದಲ್ಲಿ ಮಾತಾಡಲ್ಲ ಇಂಗ್ಲೀಷ್ ಅಲ್ಲಿ ಯಾಕೆ ಹೇಳ.
ಅದೇ ಬರ್ತ್ಡೇ ಅಂದ್ರೆ ಏನು ಹೇಳು.
ಬರ್ತ್ಡೇ ಅಂದ್ರೆ ಹುಟ್ಟಿದ್ ಹಬ್ಬ. ಹಾ ಮತ್ತೆ ಮತ್ತೆ.
ಅದೇ ಯಾವ್ ತರ ಆಚರಣೆ ಮಾಡ್ಕೋಬೇಕು.
ಯಾವ್ ತರ ಅಂದ್ರೆ ಕೇಕ್ ತರ್ಬೇಕು ತಿನ್ಬೇಕು ಆಯ್ತು ಮತ್ತೇನು.
ಕೇಕು ತರ್ಬೇಕು ತಿನ್ಬೇಕು ಅದೇ ಬರ್ತ್ಡೇ ಹುಟ್ಟು ಹಬ್ಬ ಅಂತಾರ ಅದಕ್ಕ.
ಹಾ ಮತ್ತ.
ಹುಟ್ಟ ಹಬ್ಬ ಅಂದ್ರ ಒಂದ್ ಒಂದ್ ತರ ಸಂತೋಷ ಇರ್ಬೇಕು. ತಗಳ ಸಂಭ್ರಮ ಇರ್ಬೇಕು.
ಹ್ಮ್.
ಅದಕ್ಕೆಲ್ಲಾ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳಕ ಹಬ್ಬಾ. ಬರ್ತ್ಡೇ ಅಂತ ಹೇಳ್ತಾರಪ್ಪ.
ಹೌದಾ. ಅದು ಅವೆಲ್ಲ ಹಳ್ಳಿಗಳಲ್ಲಿ ಮಾಡೋದು ನಾವು ಸಿಟಿ. ಸಿಟಿಯಲ್ಲಿ ಇರೋದಲ್ಲ.
ಇಲ್ಲೋಡು ಈಗ ಬ್ರಿಟಿಷರ್ ಕಲ್ದಾಗ ಇದ್ದೀರಿ ನೀವು ಸಿಟಿ ದಾಗ ಇರೋವ್ರು.
ಅಲ್ಲಪ್ಪಾ ಅವಲ್ಲ ಹಳ್ಳಿಗಳಲ್ಲಿ ಮಾಡೋದು. ನಾವು ಸಿಟಿ ಬರ್ಲ್ಲ ಇಲ್ಲ ನಮ್ಮ್ ಹತ್ರ ಎಲ್ಲ ಏನ್ ಮಾಡೋದಿಲ್ಲ ಬರೇ ಕೇಕ್. ಕೇಕ್ ಕಟ್ ಮಾಡೋದು ಆಯ್ತು. ಹಳ್ಳಿಗಳಲ್ಲೆಲ್ಲ ಮಾಡ್ತಾವ್ರಿ ಯಾವದ ಇದು ಹಬ್ಬ ಗುಡಿಗ್ ಹೋಗದು.
ನಿನಗ ಇನ್ನೊಂದು ಗೊತ್ತಾ ಮೊದಲು ನಮ್ ದೆಸ್. ದಲ್ಲಿ ಬ್ರಿಟಿಷರ್ ಇದ್ರಂತೆ.
ಬ್ರಿಟಿಷ್ ಬ್ರಿಟಿಷ ನ ಮಕ್ಕಳ ಅವ್ರರಿಗೆ ನಾ ಇರಬೇಕಾಗಿತ್ತು ಒಬ್ಬೊಬ್ಬರಿಗೆ ಬೆನ್. ಬೆನ್ ಹತ್ತಿ ಬಂದು ಹೊಡಿತಿದ್ದೆ.
ಕೇಳಿಲ್ಲಿ ಮೊದಲ ಬ್ರಿಟಿಷರ್ ಇದ್ರಂತೆ ಬ್ರಿಟಿಷರೆಲ್ಲಾ. ಬರ್ತ್ಡೇ ಇಂತ ಏನನ್ ಇತ್ತಂದ್ರೆ ಕೇಕ್ ತರೋದು ತಿನ್ನೋದು ಡ್ರಿಂಕ್ ಮಾಡೋದು ಬಿಟ್ಬಿಡೋದಂತ. ಅದೆಲ್ಲ ಇನ್ನುೂ ಅದೇ ಜಾರಿಗ ಜಾರಿಗ ತಂದಿರಿ ನೀವು. ಅದೇ ಕಂಟಿನ್ಯೂ ಮಾಡಕ ರಿ ನೀವು ಇನ್ನ ಏನಪ್ಪಾ ಅಂತ ನಮ್ಮ ಹಳ್ಳಿ ನಿಯಮಗಳ್ನ ಏನು ಎತ್ತಿಡಿಯಲಾಗಿರಿ ನೀವು
ಹೌದಾ
ಹಾ ಈ ನಮ್ಮ್ ಹಳ್ಳಿ ಪದ್ದತಿಗಳು ಏನದ ಅವ್ನು ಅನ್ಸೊಪ್ಪು ನೆನಪು ಮಾಡ್ಕೋಬೇಕು ಅವನು ಒನ್ಸಪ್ಪು ಹಾ ಸಾರ್ಬಕು ಹೇಳ್ಬೇಕ ಹೊರಗಿನ ಜಗತ್ತಿಗೆ ಹಳ್ಳಿಗಳು ಪದ್ಧತಿಗಳು ಈ ತರ ಇದ್ವು ಅವನೆಲ್ಲಾ ಮುಂದೆ ಮುಂದಿನ ಪೀಳಿಗೆಗೆ ತರಬೇಕು ಅಂತ
ಹ್ಮ್ ನೀವ ಹೇಳದು ಅದೆಲ್ಲ ಸರಿ ಇದೆ
ಹಾ ಮತ್ತೆ ನೀವೇ ಮರ್ತರೆ ಹೆಂಗಪ್ಪಾ
ನಮ್ಮತ್ ಸಿಟಿ ಅಲ್ವಾ ಸಿಟಿ ಅಂದ್ರೆ
ಸಿಟ್ಯ ಸಿಟಿ ಆದ್ರ
ಸಿಟಿ ಅಂದ್ರೆ ಏನ ಹ ದೊಡ್ಡೂರು
ಸಿಟಿಗ ಸಿಟಿಯಲ್ಲಿ ಏನ ರೈತ್ರ ಏನು ಬೆಳಂಗಿಲ್ಲ ರೈತ್ ಬಳದ ರೈತ್ ನ ರೈತ್ ಬೆಳೆದ್ದೆ ನೀವು ತಿನ್ಬೇಕಲ್ಲಾ
ಅವೆಲ್ಲ ತಿನ್ನೋದಿಲ್ಲಲ್ಲ ನಾವು ಮ್ಯಾಗಿ ನೂಡಲ್ಸ್ ತಿಂತೀವಿ
ಮ್ಯಾಜಿನ್ ನೂಡಲ್ಸ್ ಕೂಡ ಆರದಿಂದಾನೇ ಬಂದಿರೋದಲ್ಲ ಹಾ
ಅವೆಲ್ಲ ಮ್ಯಾನ್ ಮೇಡ್ ಫ್ಯಾಕ್ಟ್ರಿಗಳೆಲ್ಲ ಆಗುತ್ತೆ ಫ್ಯಾಕ್ಟ್ರಿಗಳಿಂದ ಆಗುತ್ತೆ
ಫ್ಯಾಕ್ಟ್ರಿಗಳಿಂದ ಆಗತ್ತಾ ಅದೇ ಅದ್ರಿಂದ ಇಟ್ಟಿರ್ಲಾರ್ದ ಬರುತ್ತ
ಹಿಟ್ಟಲ್ಲ ಅಪ್ಪ ಅವಲ್ಲಾ ಫ್ಯಾಕ್ಟ್ರಿ ಒಳಿಂದ್ ದ ಪ್ಲಾಸ್ಟಿಕ್ ಸ ಅವಲ್ಲ ಇರುತ್ತಲ್ಲ ಆ ಆ ವಸ್ತುವಿಂದ ಮಾಡ್ತವ್ರೆ
ಅಂದ್ರ ನೀವು ಪ್ಲಾಸ್ಟಿಕ್ ತಿಂತೀರಿ
ಹಾ ಮತ್ತೆ ಏನೇ ಜೀವನದಲ್ಲಿ ಟೇಸ್ಟ್ ನೋಡ್ಬೇಕು ಯಾವಾಗ್ಲು
ಹಾ ಹಾ ಹೊಟ್ಟಿಗೆ ಹಂಗಾದ್ರ ಅನ್ನ ತಿನ್ನಲ್ ನೀವು
ಏನಿಲ್ಲ ಜೀವನದಲ್ಲಿ ತಿನ್ಬೇಕು ಸುಮ್ಮ
ಹೌದಾ ಹ್ಮ ಹೂ ಮತ್ತ
ನೀ ನೀವೆಲ್ಲಾ ನಡೀತೇ ದೇಹ ದೇಹ ಅಂತೇಳಿ ಅಲ್ಲೇ ಇರುತ್ತೀರ ನಾವ್ ದೇಹ ದೇಹ ಅನಲ್ಲ ಸುಮ್ಕ ತಿನ್ನೋದು ಹೋಗ್ತಾ ಇರೋದು
ನಮ್ದ ಏನ್ ಗೊತ್ತಾ ಈಗಾ ಹೊಲ್ದಲ್ಲಿ ಕೆಲ್ಸ ಮಾಡಿ ದೇಹ ಬೆಳಸ್ಕೊಳ್ಳಾರ ನಾವು. ನೀವು
ಜಿಮ್ಮಲ್ಲಿ ಹೋಗಿ ದೇಹ
ಅದಕ್ಕ ರೊಕ್ಕ ಕೊಡ್ಬೇಕಲ್ಲ್ ನೀವು ಮತ್ತೆ ಸಪ್ರೇಟ್ ನಾವೇನ್ ರೊಕ್ಕ ಕೊಡ್ತೀವಾ ಇಲ್ವಲ್ಲ.
ಅದು ಹೇಗಂದ್ರೆ ಯಾ ಬಲ್ ದುಡ್ಡ ಇರುತ್ತೆ ಅವ್ರು ಜಿಮ್ಗೆ ಹೋಗ್ತಾರೆ ಯಾರ್ ಬಲ್ ದುಡ್ ಇರಲ್ಲ ಅವರು ಹೊಲ್ದಲ್ಲಿ ಅದರಲ್ಲಿ ಕೆಲಸ ಮಾಡ್
ಹಾ ಹಾ ಹ್ಮ್ ಅಂದ್ರ ನಿಮ್ಮ್ ಹತ್ರ ದುಡ್ಡ ಐತಂತ ತೋರ್ಸ್ಕೊಳ ತೋರ್ಕೊ ತೋರ್ಸ್ಕೊಳ
ಜಗತ್ತೇ ಆ ರೀತಿ ಇರೋದು ಕ ನಿಂಗ ಜಗತ್ತೇ ಆ ರೀತಿ ಇರೋದು ನಾನಂತಲ್ಲ ಯಾ ನನ್ ಮಗನು ಬರೀ ಒಣ ಮಾತಾಡ್ತವ್ರೆ ಆದ್ರೆ ಯಾವ್ ಕೂಡ ನೀ ಹೇಳೋ ರೀತಿ ಇರೋದಿಲ್ಲ
ಆ ಹಾ ಹಾ
ಹ್ಮ ಜಗತ್ತೇ ಇದೆ ಈ ರೀತಿ ಇರೋದು
ಹೌದಾ
ಹ್ಮ್ ಹೌದು
ಮತ್ತ
ಮತ್ತೆ ಏನಡದ ಸಮಾಚಾರ ನಿಮ್ ನಿಮ್ಮ ಕರ್ನಾಟಕದಲ್ಲಿದಲ್ಲಿ ಸಿಎಂ ಯಾರ
ಸಿ ಅಮ್ಮ ಈಗ ಇಷ್ಟು ಜನ ಸಿದ್ದರಾಮಯ್ಯ ಇದ್ರ ಈಗ ಚೇಂದ್ರ ಆಗ್ಬಿಟ್ಟಾರ ಡಿ ಕೆ ಶಿವಕುಮಾರ್ ಆಗಿಬಿಟ್ಟಾರ
ಇಲ್ಲಿ ಇರುತ್ತಿದೆ ಕರ್ನಾಟಕದಲ್ಲಿ ಈಗ ದುಬೈಲ್ಲಿ ಸ ನೆ ಕಾಲಜೋಸ್ಕರ
ಇವಾಗಲ್ಲ ದುಬೈ ಅಲ್ಲಿ ಇದ್ರೆ ಈಗ ಇನ್ನ ದುಬೈ ಪದತ್ನಿಗಳೆಲ್ಲಾ ಜಾರಿಗೋಸ್ತೇನೆ
ಹಾ
ಬಾಯ ರೋಡ್ಸ ಎಲ್ಲಪಲ ಮಾಡ್ತೀರಪ್ಪ ಇನ್ ಮೇಲೆ ನೀನು
ಮನ್ಷ್ಯ ಯಾವಾಗ್ಲೂ ತನ್ ರೀತಿ ವಸ್ತು ವಾಸ್ತು ಇಂದ ಚೇಂಜ್ ಆಗ್ತಾ ಇರ್ಬೇಕು ಒಂದೇ ರೀತಿಯಲ್ಲಿ ಇರ್ಬ
ಇರುವಾನ ಒಂದ್ ಕಾಲ್ ಬಂತು
ಆಯ್ತಾಯ್ತು ಕಟ್ ಮಾಡುದು